ಈಶ್ವರ್ಯಾ ಶುಭಾಶಯಗಳು.
ಹ್ಮ ಹ್ಮ್ಮ್ ನಿಮ್ಗೂ ರಾತ್ರಿಯ ಶುಭಾಶಯಗಳು.
ಹ ಏನ್ ಮಾಡ ನಿಮ್ಮ ನಿಮಿಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ. ಸ್ನೇಹಿತ ಸಹದ್ದೋಗಿಯ ಕಣ್ಣ ತಮ್ಮ ಅಕ್ಕ ತಂಗಿಯರಿಗೂ ರಾತ್ರಿಯ ಶುಭಾಶಯಗಳು.
ಧನ್ಯವಾದಗಳು ನಿಮ್ಮ ರಾತ್ರಿಯ ಸೇವನೆ ಮತ್ತು ನಿಮ್ಮ ಊಟ ಆಗಿದೆ ಎಂದು ಭಾವಿಸು
ನಾನು ಕೂಡ ನಿಮ್ಮ ಊಟ ಮತ್ತು ಉಪ ಹಾರ ಎಲ್ಲಾ ಆಗಿದೆ ಅಂತ ನಾನು ಭಾವಿಸಿದ್ದೇನೆ.
ಏನ್ ಸಮಾಚಾರ ಯೋಗೀಶ್ ಅವ್ರೆ ಇವತ್ತಿನ ದಿನಚರಿ ಹೇಗಿತ್ತು.
ಇವತ್ತಿನ ದಿನಚರಿ ತುಂಬಾ ಅದ್ಭುತವಾಗಿತ್ತು ಯಾಕಂದ್ರೆ ನಮ್ದು ಸಸ್ಯ ರೋಗಶಾಸ್ತ್ರ ಎಕ್ಸಾಮ್. ಪರೀಕ್ಷೆ ಇತ್ತಲ್ಲ. ಆ ಪರೀಕ್ಷೆ ನಮ್ದು ಅತ್ಯುತ್ತಮವಾಗಿ ಅತ್ಯುತ್ತಮವಾಗಿ ಆಗ್ಬಿಟ್ಟಿದೆ ಅದಕ್ ಕೆ ನಮ್ಗೆ ಖುಷಿ ತುಂಬ ಆಗ್ಬಿಟ್ಟಿದೆ ಇವತ್ತು.
ಹ ಅದಕ್ಕೆ ಕಾರಣ ನೀವು ಪಟ್ಟಂತ ಪರಿಶ್ರಮ ಆಗಿರಬಹು
ಹೌದೌ ಹೌದು ಹೌದು ನಿಮ್ದ ನಿಮ್ದು. ಅತ್ಯುತ್ತಮವಾಗಿ ಆಗಿದೆ ಅಂತ ನಾ ಕೇಳ್ಪಟ್ಟೆ ಎಕ್ಸಾಮು.
ಹೌದು ನಮ್ದು ಅತ್ಯುತ್ತಮ ಆಗಿದೆ ಏಕಂದರೆ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ.
ಶ್ರಮ ಮತ್ತೆ ನಿಮ್ಮ ಫಲಿತಾಂಶವೆ ನಿಮ್ಮ.
ನಮ್ಮ ಫಲಿತಾಂಶವೇ ನಿಮಗೆ ತೋರಿಸುತ್ತೇವೆ ನಾವು ನಮ್ಮ ಫಲಿತಾಂಶ ಹೇಗೆ ಬರುತ್ತದೆ ಎಂದು.
ಹೌದು ನಮ್ದು ಫಲಿತಾಂಶ ನಿಮ್ಮ ಆಜುಬಾಜುನೇ ಇರುವುದು ನಮ್ದು ಫಲಿತಾಂಶ ನಿಮ್ಮ ಕೆ
ಕೆಂದರೆ ಅದು ಭಾಳ ಸುಲಭವಾದ ಪರೀಕ್ಷೆ ಇದ್ದ ಕಾರಣ. ನಾವು ಎಲ್ಲ ವಿದ್ಯಾರ್ಥಿಗಳಿಗಿಂತ ಮೊದಲೇ ನಾವು ಪೇಪರನ್ನು.
ಹೌದೌದು ಅಷ್ಟು ಸುಲಭವಾದ ಪರೀಕ್ಷೆ ನಾವು ನಮ್ಮ ಜೀವನದಲ್ಲೇ ಬರ್ದಿಲ್ಲಾ ನಾವು ಯಾಕಂದ್ರೆ ನಾವು ಉನ್ನತಮ ಎಕ್ಸಾಮ್ ಗೆ ಬರ್ತೀವಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಐ ಪಿ ಎಸ್ ಐ ಎ ಎಸ್ ಈ ರೀತಿಯ ಎಕ್ಸಾಮ್ ಬರೆದಷ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಬರೆದಷ್ಟೇ ನಮಗೆ ಖುಷಿ ಆಯ್ತಾ ಎಕ್ಸಾಮ್ ಬರೆಯ
ಹಾ ಇಂಥ ಎಕ್ಸಾಮ್ ಗಳು ಇದ್ರೆ ನಾವು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕ ಹಾಗಾದ್ರೂ ನಮ್ಮ ನೌಕರಿಗಳು ಅಥವಾ ಏನಾದ್ರೂ ಯಾವುದೇ ಆದಂತಾ ಮುಖ್ಯ ಪರೀಕ್ಷೆಗಳನ್ನು ನಾವು ಆರಾಮಾಗಿ ಬರೆಯಬಹುದು ಹೌದು ಇಂತ ಪರೀಕ್ಷೆಗಳು ಇನ್ನಾ ನಮಗೆ ಜೀವನದಲ್ಲಿ ಹ ಎಲ್ಲರೂ ಒಂದ ಒಂದೇ ಮಾತು ಎಷ್ಟು ಸುಲಭವಾದ ಪರೀಕ್ಷೆ ಎಷ್ಟು ಸುಲಭವಾದ
ಹಾ ಹೌದು ಎಲ್ಲಾರ ಮಾತು ಬಾಯಲ್ಲಿ ಇವೇ ಮಾತು ಬಿಟ್ಟು
ಇವೆ ಮಾತುಗಳು ಇವತ್ತು ಮಧ್ಯಾಹ್ನದ ಊಟಾ ಬಹಳ ಖಾಲಿ ಆಗಿದೆ ಯಾಕಂದ್ರೆ ಎಲ್ಲ ಹುಡುಗರು ತುಂಬಾ ಹೊಟ್ಟೆ ತುಂಬಾ ಊಟಾ ಊಟ ಮಾಡಿದ್ದಾರೆ ಇಷ್ಟು ಚೆನ್ನಾಗಿರ ಎಕ್ಸಾಮ್ ಬರ್ದಿದ್ದೀವಿ ಅಂತಾ ಹಾ ಆ ತದನಂತರ ಪರೀಕ್ಷೆ ಮುಗಿದ ನಂತರ ಏನು ಮಾಡಿದೀರಿ ನೀವು
ಪರೀಕ್ಷೆ ಮುಗಿದ ನಂತರ ನಾವು ಖುಷಿಗೆ ಅತ್ಯುತ್ತಮವಾದ ಭೋಜವನ್ನು ಸ್ವೀಕರಿಸಿ ಮತ್ತು ಆಹಾರ ಉಪಹಾರವನ್ನು ಸ್ವಿ ಕರ್ ಹಾಸ್ಟೆಲ್ ಗೆ ಬಂದು ವಿಶ್ರಾಂತಿಯನ್ನು ಮಾಡಿದ್ದೇವೆ
ನೀವು ನಿಮ್ಮ ದೇಹದ ಬಗ್ಗೆ ಬಹಳ ಕಾಳಜಿ ವಹಿಸ್ತೀರಂತ ಕೇಳ್ ಪಟ್ಟಿದ್ದೆ
ಹೌದನ ವು ಅತ್ಯತ್ ಉತ್ತಮವಾದ ಕಾಳಜಿ ವಹಸಿ ಯಾಕಂದ್ರೆ ನಮ್ಮ ದೇಹ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಈಗ ನಮ್ಮ ದೇಹ ಬೆಳೆಸ್ಬೇಕ ಯಾಕಂದ್ರೆ ನಾವು ಯಾವ ರೀತಿ ಉಪಹಾರವನ್ನು ತಿಂತೀವೋ ಅದರ ಮೇಲೆ ನಮ್ಮ ದೇಹದ ಪರಿಸ್ಥಿತಿ
ಪರಿಗಣಿಸಲಾಗುತ್ತದೆ
ಹಾ ನೀವೇ ನಮಗೆ ಮಾದರಿ ಯಾಕಂದ್ರೆ ಹೌದೌದು ನೀವೇ ನಮಗ್ ಮಾತರಿ ಯಾಕಂದ್ರೆ ನಮಗೂ ಅದರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲಾ ನಾವು ಎಲ್ಲೂ ಅವು ಕೇಳಿಲ್ಲಾ ಸೊ ನಿಮ್ಮ ಬಗ್ಗೆ ನಾವು ಬಹಳಷ್ಟು ಕೇಳಿದ್ದೀವಿ ಅವರು ದೇಹದಾಡ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಮತ್ತು ಮತ್ತು ದೇಹವನ್ನು ತುಂಬಾ ಅಚ್ಚುಕಟ್ಟಾಗಿ ಅದು ಏನು ಮೇಂಟೇನ್ ಅಂತಾರಲ್ಲ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಮತ್ತು ನೀವು ದಿನಾಲೂ ಅದು ಓಡುವುದಾಗಲಿ ಮತ್ತು ವಾಕ್ಸ್ ಆಗಲಿ ಏನೇನೋ ಅದು ಜಿಮ್ ಗಿಮ್ಗೆ ಹೋಗ್ತಾರ ಅಂತ ಹೇಳಿದು ಕೇಳಿದ್ದೇವೆ ಅದು ನೀವು ಹೇಗೆ ಪ್ರಭಾವಿತರಾಗಿದ್ದೀರಿ ಅದರಿಂದ ನೀವು
ಯಾಕಂದ್ರೆ ನಮಗೆ ಯಾಕಂದ್ರೆ ಸಣ್ಣ ನಿದ್ದಾಗಿದ್ದ ನನಗ ಅದು ಒಂದು ಆಥರಾ ಆಸಕ್ತಿ ನಮ್ಮ ದೇಹವನ್ನು ಬೆಳೆಸ್ಬೇಕು ನಾನು ಎಲ್ಲರ್ಗಿಂತು ದೊಡ್ಡ ಲಕ್ಡೌನ್ ಆಗಿ ಗಾತ್ರದಲ್ಲಿ ತುಂಬಾ ಅತ್ಯುತ್ತಮವಾಗಿ ಕಾಣಬೇಕಂತ ನನ್ನ ಕನಸು ಎಕಂದ್ರೆ
ಹೌದ ಹೌದು ಅದನ್ನು ಕೇಳ್ ಪಟ್ಟಿದ್ದೆ ಯಾಕಂದ್ರೆ ನೀವು ಅದು ಗ್ರೌಂಡಿಗೆ ಎಲ್ಲಾ ಹೋಗುವ ಮೈದಾನಕ್ಕೆಲ್ಲ ಹೋಗುವಾಗ ನೀವು ಅದು ಹಾ ಸ್ಲೀವ್ಸ್ ಹಾಕೊಂಡು ಬನಿಯನ್ ತರಾ ಇರೋ ಹಾಕೊಂಡು ಹೋಗತೀರಾವು ಹಾಕಕೊಂಡೆ ಹೋಗ್ತಾರಂತ ನಾವು ಕೇಳಿದು ಉಂಟು
ಹೌದೌದು ಯಾಕಂದ್ರೆ ನಮ್ಮನ್ನ ನೋಡಿ ನಾಕ. ಜನ ಪ್ರಭಾವಿತವರ ಆಗ್ಲಿ ನಮ್ಮನ್ ನೋಡಿ ಬರ್ಲಿ ಅಂತ ಹ. ಯಾಕಂದ್ರೆ ಈಗಿನ ಕಾಲದ ಯುವಕ ಎಲ್ಲಾ ಅಸ್ತ ತ್ತಮ್ಮೈತುಲನ ಮತ್ತು ಇನ್ನಿತರ ಚಟುವಟೆಗಳಲ್ಲಿ ಒಳಗೊಂಡಿದ್ದಾರೆ ಅವ್ರನೆೆಲ್ಲ ನಾವು ಸರಿಯಾದ. ದಾರಿಗಿ ತರಬೇಕು ಹೌದಿಲ್ಲ.
ಇಂಥ ವಿದ್ಯಾರ್ಥಿಗಳಿಗೆ ನೀವು ಮಾದರಿ ಅಂತ ನನಗೂ ಹೆಮ್ಮೆ ಅನಿಸ್ತಿದೆ. ನಾವು ನಿಮ್ಮನ್ನು ನೋಡಿ ಅದಕ್ಕೆ. ದಿನಗಳು ಕಳೆದಂತೆ.
ನಮ್ಮನು ನೋಡಿ ಮಾದರಿ ಆಗಿಲ್ಲ ಯಾಕಂದ್ರೆ ನೀವು.
ಇಲ್ಲ ಇಲ್ಲ ನಾವು. ಬರುತ್ತೇವೆ ಆದರೆ ನಮಗೆ ಕಾರಣಾಂತರಗಳಿಂದ ಬೇರೆ ಕೆಲಸ ಇದ್ದುದರಿಂದ ನಾವು. ಬರುವುದಿಲ್ಲ ಯಾಕಂದ್ರೆ ನಮಗೆ ಕೀಟಶಾಸ್ತ್ರ ಅಂತ ಒಂದು ವಿಷಯವಿದೆ. ಆ ಕೀಟಗಳನ್ನು ಸಂಗ್ರಹಿಸಿ ಅವರಿಗೆ. ಒಪ್ಪಿಸಬೇಕು ಇಲ್ಲಾಂದ್ರೆ ನಮಗ. ಅವರು ಕೊಡಬೇಕಾದ ಅಂಕಗಳು ನಮಗೆ ಅವರು ನೀಡುವುದಿಲ್ಲ. ತದ ಕಾರಣ ನಾವು.
ಇಷ್ಟು ಕೀಟಗಳನ್ನು ಹಿಡಿದಿಟ್ಟಿದ್ದೀರಾ ಈಗಲ್ಲ ಶೇಖರಣೆ ಮತ್ತು ಸಂಗ್ರಹಣೆ ಮಾಡಿದ್ದೀರಾ.
ನಾವು ಸಂಗ್ರಹಣೆ ಅಂದ್ರೆ ಈಗ ಸುಮಾರು ಹನ್ನೊಂದು ಹದಿನೈದು. ಕೀಟಗಳನ್ನು ನಾವು ಸಂಗ್ರಹಣೆ ಮಾಡಿದ್ದೀವಿ.
ಅವಕ್ಕೆಲ್ಲಾ ನೀವು ಗುರುತು ಮತ್ತು ಪಿನ್ ಗಳನ್ನು ಚುಚ್ಚಿದ್ದೀರಾ.
ಇಲ್ಲ ಚುಚ್ಚಿಲ್ಲ ಏಕೆ ಅಂದರೆ ಅದಕ್ಕೆ ಯಾವದೇ. ಇದು ಒಂದು ರಾಸಾಯನಿಕ ಬೇಕು ಅದನ್ನು ಸಾಯಿಸುವುದಕ್ಕೆ ಒಂದು ರಾಸಾಯನ ಕೊಡುತ್ತಾರೆ. ಆ ರಾಸಾಯನ ನಮಗೆ ಇನ್ನೂ ಲಭ್ಯವಾಗಿಲ್ಲ ಅದು ಲಭ್ಯವಾದ ನಂತರ ಅವುಗಳನ್ನು. ನಾವು ಪಿನ್ ಅಥವಾ ಅದನ್ನು.
ಅದನ್ನು ಲಭ್ಯ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ನಿಮ್ಮ ಹತ್ರ ದೇಹ. ಸುವಾಸನೆ ಬರುವ. ಇವು ಇರ್ತಾವ ನೋಡಿ ಬಾಟಲ್ಗಳ ಆ ಸುಗಂಧಗಳ. ಇನ್ನು ಬಳಸಿಯವನ್ನ ನೀವು ಸಂಹಾರ ಮಾಡ್ಬಹುದ.
ಇಲ್ಲ ಇಲ್ಲ ನಾವು ಅದನ್ನ ಸಾಯಿಸಬಹುದು ನೀವು ಹೇಳಿದ್ದಕ್ಕ ಅದರಲ್ಲಿ ನಾನು ಒಪ್ಪುತ್ತೇನೆ. ಆದರೆ ನನ್ನ ಸ್ನೇಹಿತ ಆದ ನಿತೀಶ್ ಅಂತ ಅವರು ಇದೇ ತರ ಮಾಡಿದ್ದಾರೆ.
ಹ್ಮ್.
ಆದರೆ ಅ ಹುಳಗಳಿಗೆ ಆ ಇರುವೆಗಳು.
ಹ್ಮ್.
ಓಹೋ ಅದರಿಂದ ಮತ್ತೆ ನಮಗೆ ನಷ್ಟವಾಗುತ್ತ. ಅದೇ ಅಲ್ವೇ ಮತ್ತೆ ಹೋಗಿ ಹಿಡಿಬಹುದು ಹಿಡಿಯಕ್ ಹೋಗ್ಬೇಕ. ಹೌದು ಕೆಲವು ಕೀಟಗಳಿಗೆ ಆ ತರ ಆಗಿದೆ.
ಹ್ಮ್.
ನಾವು ಜೀವಂತ ತಂದು ಅವು ನಮಗೆ ಸಿಕ್ಕ. ಶಿಕ್ಷಕರು ನೀಡಿದಂತಹ ಪೆಟ್ಟಿಗೆಯಲ್ಲಿ ಇಟ್ಟು ಅವುಗಳನ್ನು ಕಾಪಾಡಿಕೊಳ್ಳುತ್ತಿದ್ದೇವೆ.
ಹೌದು ಈ ರೀತಿ ನೀವು ಕೀಟಗಳನ್ನ ಹಿಡಿದು ಹಿಂಸೆ ಮಾಡ್ತೀರಲ್ಲ ನಿಮ್ಮ. ಮನುಷ್ಯ ಜೀವನಕ್ಕೆ ಯಾವ ರೀತಿ ಕೊರತೆ ಮತ್ತು. ಮತ್ತು ನಾಚಿಕೆ ಅನ್ಸೋದಿಲ್ಲ ಒಂದು ಪ್ರಾಣಿ ಮಾಲೆ ದೌರ್ಜನ್ಯ ಮತ್ತು ಅದನ್ನು ಕೊಲೆಗೆ ಸಿಗುತ್ತ. ತಿರುಗೊಳ್ಳಣಿ.
ನೋಡಿ ಈಗ ನಮಗ್ ಕಲಿಸುವ ಶಿಕ್ಷಕರೇ. ಈದನ್ನು ಮಾಡಲು ನಮಗೆ ಸಹಕರಿಸುತ್ತಿರುವಾಗ. ನಾವು ಅದನ್ನು ತಪ್ಪು ಅಂತ ಹೇಗೆ ಹೇಳಿಕೊಳ್ಳುವುದು ಏಕಂದರೆ ನಮ್ಮ ಶಿಕ್ಷಕರೇ ಮೊದಲು
ಯಾಕಂದ್ರೆ.
ಇಲ್ಲ ಇಲ್ಲ ಇಲ್ಲ
ತ್ತು ಗುರುಗಳು ಇದ್ದರ ಅಲ್ಲ ಅವರು ಏನ್ ಹೇಳ್ತಾರ ಅದನ್ ಕೇಳೋ ಸರಿಯಲ್ಲ ನಿಮ್ಮ ಸ್ವಂತ ತ ಬುದ್ಧಿಯನ್ನು ಉಪಯೋಗಸಿ ನೀವ ಇರಬೇಕು.
ಇಲ್ಲ ಅವರು ಶಿಕ್ಷಕರು ಅಂತ ಅವರಿಗೆ ಈ ಹೆಸರು ಹೇಗೆ ಬಂದಿದೆ ಅಂದ್ರೆ. ಅವರು ಮಾಡುವ ಕೆಲಸ ಮತ್ತು ಅವರು ಆಡುವ ಮಾತುಗಳಲ್ಲಿ, ಪ್ರತಿಶತ ತೊಂಬತ್ತಂಬತ್ತರಷ್ಟು ಅವು ಓ ಓ ಅವುವಾ ನಮಗೆ ಉಪಯೋಗ ಅಥವಾ ನಮಗೆ ಏನಾದರೂ? ಚಲೋ ಅನ್ನಿಸಬೇಕು ಚಲೋ ಅನ್ಸತ್ತವ ಆದಕ್ಯಾ ನೀಡ ಇತರೆ ಎನ್ನೋ ಕಾರಣಕ್ಕಾಗಿ ನಾವು ಅದನ್ನ ಪಾಲಿಸುತ್ತೇವೆ.
ಹೌದು ಅವರು ನೀಡ್ತರೆ ಅಂದ ಕಾರಣಕ್ಕೆ ಅವರು ಏನೇ ಮಾಡು ಅಂದ್ರು ನಾವ್ ಮಾಡೋದು. ತಪ್ಪು ಯಾಕಂದ್ರೆ ಅದರ ಜೀವವನ್ನು ನೂ ನಾವು ತೆಗೆದುಕೊಳ್ಳಲು ನಮ್ಮಲ್ಲಿ ಯಾವ ರೀತಿಯಾದ ಅರ್ಹತೆ ನಮಗಿಲ್ಲ. ಅವು ನಾವು ಹೇಗೆ ಬದುಕಲು ಅರ್ಹರಾಗಿದ್ದವು ಅದೇ ರೀತಿ ತ್ತೆ ಅವುಗಳು ಕೂಡ ಬದುಕಲು ಅರ್ಹರರ ಇರುತ್ತಾರೆ. ಆದಾ ನನ್ನ ನನ್ನ ಇಚ್ಛೆ?
ಇಲ್ಲ ಈಗ ನೀವು ಹಿಡಿದುಕೊಳ್ಳಲು. ನೀವು ಈಗ ಮನುಷ್ಯತ್ವವನ್ನು ಮೆರೆಯುವುದು ಅಥವಾ ನೀವು ಬೇರೆಯವರಿಗೆ ಮಾದರಿಯಾಗುವುದು ಅಥವಾ ನಿಮ್ಮ ಇವೆಲ್ಲ ಪಾಲಿಸಿ ಇವಗಳು ಇಲ್ಲಿ ನಿಮಗೆ ಉಪಯೋಗ ಬರುವುದಿಲ್ಲ ಏಕಂದ್ರೆ ಅವರು ಅಂಕಗಳನ್ನು ನೀಡಿ ನೀಡಿಲಿಲ್ಲ ಅಂದ್ರೆ ನೀವು?
ಹೌದ ನೀ ಆದೇ ಅದೇ ಅಂತಿನ ನಾನು ನೀವು ಅಂಕ ನಿಮ್ಗೆ ಆ ಐದು ಅಂಕಗಳು ಬೇಡ ಯಾಕಂದ್ರೆ? ನೀವು ಒಳ್ಳೆ ವಿದ್ಯಾರ್ಥಿ ಆಗಿದ್ದೀರಾ ನೀವು ಬೇರೆ ಪರೀಕ್ಷೆಗಳಲ್ಲಿ ಅವನ್ನು ತೆಗೆದುಕೊಳ್ಳಬಹುದು ನೀವು? ಇನ್ನ ಇರ್ತರೆ ಪರೀಕ್ಷೆಗಳಲ್ಲಿ ಅತ್ಯುತ್ತಮದ ಅಂಕಗಳು ತಗೊಳ್ಳಿ. ಈಗ ಇಪ್ಪತ್ತಕ್ಕೆ ಇಪ್ಪತ್ತು ಹತ್ತಕ್ಕ ಹತ್ತು ತಗೊಂದರೆ ಅಂದ್ರೆ ನೀವು ಪಾಸ ಆಗಿಬಿಡ್ತೀರಾ ಹುಳ ಹೇಳು ಅವಶ್ಯಕತೆ ಇರುವುದಿಲ್ಲ.
ಆತರ ಆಗೋದಿಲ್ಲ ಯೋಗಿಶ್ ಶೆಟ್ಟಾಳ ಅವರೇ ಯಾಕಂದ್ರೆ ನಾವು ಈಗ. ಬರೆದಂತ ಎಕ್ಸಾಮ್ ಗಳಲ್ಲಿ ನಾವು ಅಂದುಕೊಂಡ ಹಾಗೆ ಪಫಲಿ ಅಂಶ ಬರುವಕುತ್ತಿಲ್ಲ ಆದ ಕಾರಣ ನಾವು ಪ ಇಂತವು ಕೀಟಗಳನ್ನು ಹಿಡಿಯುವುದು ಅವರು ಕೊಟ್ಟಂತಹ ಹಾ ವರ್ಕ್ ಗಳನ್ನು ಮಾಡುವುದಾಗಲಿ ಅವರು ಕೊಟ್ಟಂತಹ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ. ನಾವು ಅಂಕಗಳನ್ನು ಗಳಿಸಿ ನಮ್ಮ ಮುಂದಿನ ಭವಿಷ್ಯವನ್ನು ಸುಲಭಗೊಳಿಸಬೇಕಂತ. ನಮ್ಮ ತಲೆಯಲ್ಲಿ ಬರುವುದು.
ಹೌದ ಹೌದು. ಇದೇ ರೀತಿ ನೀವು ಅಂಕಗಳನ್ನು ಪರೀಕ್ಷೆಯಲ್ಲಿ ತೆಗೆದುಕೊಂಡ್ರೆ ಆದ್ರೂ ನನಗೆ ಆ ಕೀಟಗಳನ್ನು ಹಿಡಿದುಕೊಳ್ಳೋದು ತುಂಬಾ ಆಸಕ್ತಿ.
ತಪ್ಪು. ಹ ಅದರಲ್ಲಿ ನಾನು ಸಹ ಒಪ್ಪುತ್ತೇನೆ ಮತ್ತು ಅದನ್ನು ನಾನು ಖಂಡಿಸು ಹತ್ತೇನೆ ಆದರೆ ಅನಿವಾರ್ಯ ಅಲ್ಲ. ಈಗ ಮಾಡಲೇಬೇಕು ಅಂದಾಗ ನಾವು
ನಮ್ಮ ಇದು ಶಿಕ್ಷಣ ಇಲಾಖೆ ನಮನ ಆ ರೀತಿ ನಮ್ಮ ತಂದ್ಬಿಟ್ಟಿದೆ ಯಾಕಂದ್ರೆ ಗುರುಗಳ ಕೈಯಲ್ಲಿ ನಮ್ಮ ಅಂಕಗಳನ್ನು ಕೊಟ್ಟು ನಮ್ಮ ಬುದ್ಧಿಯನ್ನು ಕಿತ್ಕೊಂಡ್ಬಿಟ್ಟಿದ್ರರು ಅವ್ರರು ಇದೆ ರೀತಿ ತಾಳಕ್ಕೆ ತಕ್ಕ ಕ್ಕಂಗೆ ಕುಣಿ ಅಂತಾರಆ ರೀತಿ ನಾವು ಕುಣಿಬೇಕು. ಇಲ್ಲಾಂದ್ರೆ ನಮ್ನ ಪರೀಕ್ಷೆಯಲ್ಲಿ ಲಾಸ್ ಮಾಡಿಬಿಡ್ತಾರೆ ನಮ್ಗೆ.
ಲಾಸ್ ಮಾಡಿಬಿಡ್ತಾರೆ ಯಾಕೆಂದ್ರೆ ಈಗ ಹತ್ತೊಂಬತ್ತು ನೂರ ನಲವತ್ತ ಏಳರ ಹಿಂದೆ ಬ್ರಿಟಿಷರು ನಮಗೆ ಹೇಗ್ ಆಳ್ತಿದ್ರು ಅದೇ ತರ ನಮ್ಮ ಶಿಕ್ಷಕರು ಈಗ ನಮ್ಮನ್ನ ಆಳ್ತಾ ಇದಾರೆ. ಅವ್ರು ಏನ್ ಹೇಳ್ತಾರೆ ಅದನ್ನೇ ಮಾಡ್ಬೇಕು ಅವ್ರು ಏನ್ ಕೇಳ್ತಾರೆ ಅದನ್ನೇ ಇದು ಮಾಡ್ಬೇಕು‌.
ಹೌದೌದೌದು, ಅವ್ರು ಹೇಳಿದ್ದೇ ಆ ಅವ್ರ ಮಾಡಿದ್ದೇ ಪಾಠ ಅನ್ನೋ ರೀತಿಲಿ ಇನ್ನೊಂದು ಇದು ನಮಗೆ ಪಾಠ ಸತಿ ಅವರು ಚೆನ್ನಾಗಾಗಿ ಮಾಡೋದಿಲ್ಲ.
ಅವರು ಬೋಧನೆ ಮಾಡುವ ಸಮಯದಲ್ಲಿ ಹೇಗೆ ಮಾತನಾಡು ತರ ಏರು ದೋನಿಯಲ್ಲಿ ನೀವು ನೋಡಿದ್ದೀರಾ, ಆದರೂ ನೀವು ಈ ತರ ಪ್ರಶ್ನೆ ಕೇಳುವುದು ತಪ್ಪು ಎಂದು ನಾನು ಹೇಳುತ್ತೇನೆ.
ಈಗ ನಮ್ಮ ಒಬ್ಬರು ಶಿಕ್ಷಕಿ ಇದ್ದಾಳೆ ಅವ್ರ ಹೆಸರು ಜ್ಯೋತಿ ಅಂತ ಆ ಶಿಕ್ಷಕಿ ಬಾ ಪಾಠ ಮಾಡೋಕೆ ಬರೋದಿಲ್ಲ ಆದ್ರೂ ಎಷ್ಟು ಏರು ದನಿಯಲ್ಲಿ ಮಾತಾಡ್ತರೆ. ಹಾ, ಇದ್ದಿದ್ದು ಹೇಳಿದ್ರೆ ನಮ್ಮ ಅಂಕಗಳೆಲ್ಲ ಅವರ ಕೈಯಲಿ ಇರೋದ್ರಿಂದ ನಮಗೆ ಸೊನ್ನೆಯನ್ನಿಟ್ಟು ಕಳ್ಸತಾರೆ.
ಹಾಗೆ ನಮ್ಮ ಸ್ನೇಹಿತರಾಗಲಿ ಅಥವಾ ನನ್ನ ಸಹೋಪಾಠಿಗಳಾಗಿ ಅವು ಯಾವದ ಆದಂತಹ ಕೆಟ್ಟ ವಿಚಾರಗಳು ಅಥವಾ ಕೆಟ್ಟ ಮಾತುಗಳು ಅವರು ಹೇಳಿಲ್ಲ ಆದರೂ ಅವರ ಕೈ ಕೆಳಗೆ ಕೆಲಸ ಮಾಡುವಂತಹ ಅವರು ಸಹಾಯಕರು. ಹಾ, ಕೆಟ್ಟ ಉದ್ದೇಶಗಳನ್ನು ಹಾ ವಿದ್ಯಾರ್ಥಿಗಳನ್ನು ಹೌದು ಇದು ಯಾವ ನ್ಯಾಯ ನಮ್ಮ ಶಿಕ್ಷಕರಿಗೆ ಗೊತ್ತು ಮತ್ತು ಅವರ ಸಹಾಯಕರಿಗೆ ಗೊತ್ತು. ಚದುವು
ಹೌದು, ಅವರ ಇವು ಶಿಕ್ಷಕರು ಶಿಕ್ಷಕ ಮತ್ತು ಶಿಕ್ಷಕೇವರು ಅಷ್ಟು ಮಾಡೋದಿಲ್ಲ ಅವರ ಸಹಾಯಕರು ಒಂದಿರೆ ಇರತಾರಲ್ಲ ಅವ್ರದ್ದೇ ಆಟಗಳು ಬಾಳ ಆಗಿಬಿಟ್ಟಿದಿದ್ದಾರೆ. ನಮ್ಮ ನ ಗದಿರ್ಸೋದು, ಹೆದರ್ಸೋದು ಮತ್ತು ನಮ್ಮ ಬಗ್ಗೆ ಚಾಡಿಗಳನ್ನು ಚುಚ್ಚುತ್ತಾರೆ ಶಿಕ್ಷಕರ ಮಧ್ಯೆ ಆ ರೀತಿ ಮಾಡೋದ್ರಿಂದ ನಮ್ಮ ನಮ್ಮ ವಿದ್ಯಾಭ್ಯಾಸಕ್ಕೆ ಬಹಳ ತೊಂದರೆ ಆಗ್
ಇನ್ ಕೇಳಿ ಯೋಗೇಶ್ ಅವ್ರೇ ಅವರ ವೇತನಗಳಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆ ಕಂಡು ಬರುವುದಾಗಲಿ ಅಥವಾ ಏನೋ ಹೆಚ್ಚು ಕಮ್ಮಿಷ್ಟು ಅವರ ದಿನನಿತ್ಯ ಸತ್ಯದ ಜೀವನಕ್ಕೆ ಏನಾದರೂ ಉಪಯೋಗವಾಗುವುದನ್ನು ಅವರ ಶಿಕ್ಷಕ ಮಾಡುತ್ತಾರೆ. ಎಂಬ ಕಾರಣಕ್ಕೆ ಅವರು ನಮ್ಮನ್ನು ದ್ವೇಷಿಸುತ್ತಾರೆ.
ಹೌದೌದು, ಈಗ ನಾವು ಶಿಕ್ಷಕರು ಮತ್ತು ಶಿಕ್ಷಕೇನರು ನಮಗೆ- ಪಾಠದಲ್ಲಿ ಮತ್ತು ನಮ್ಮ ಪರೀಕ್ಷೆಗೆ ಏನು ಬೇಕೋ ಅದನ್ನು ಮಾತ್ರ ಹೇಳ್ಕೊಡ್ಬೇಕು. ಇವ್ರು ಅದನ್ನು ಬಿಟ್ಟು ನಮಗೆ ಇಲ್ಲ್ದು ಕಸ ಎತ್ತಿ ಮತ್ತೆ ಕಳೆ ತೆಗೀರಿ ಇದನ್ನೇ ಹೇಳ್ಕೊಡ್ತಾರೆ. ಹ ಅದನ್ ಮಾಡಬೇಡಿ ಇದನ್ ಮಾಡ್ಬೇಡಿ ಇವರು ನಮ್ಗೆ ಪ್ರಯೋಗಾಲಯತರಗತಿಯಲ್ಲಿ ಏ ರೀತಿ ಹೌದು, ತಪ್ಪಲ್ಲ ನಾ ಒಪ್ಕೋಂತಿನಿ ಈಗ ನಮ್ಮ ಪ್ರಯೋಗಾಲಿಕಾ- ತರ ತರಗತಿಯಲ್ಲಿ ಯಾ ರೀತಿ ತಿ ತರಗತಿ ಇರ್ತವೋ ಅವ್ನು ಅಷ್ಟೇ ಮಾಡ್ಬೇಕು. ನಮ್ಗೆ ನೋಡಿ ನಮಗೆ ಈಗ ರೇಸ್ಟ್ ರೇಷ್ಮೆ ಕೃಷಿ ಸಾಕಾಣಿಕೆ ಇದೆ ಈಗ ರೇಷ್ಮೆ ಕೃ ಶೇ ಸಾಕಾಣಿಕೆ ಇವ್ರು ನಮ್ಮ ಕೈಯಲ್ಲೇ ಮಾಡ್ಸ್ಬೇಕು ಇವ್ರು ಅದನ್ನ ಬಿಟ್ಟು ಏನ್ ಮಾಡ್ತಾರೆ ಕಳೆ ತೆಗೀರಿ. ಗೊಬ್ಬ್ರ ಹಾಕ್ರಿ ಕಳೆ ತೆಗಿರಿ ಗೊಬ್ಬ್ರ ಹಾಕಿ ಕಸ ಹಸ್ರಿ ಗ್ಲಾಸ್ ಹಾರ್ಸರೀ ಈ ರೀತಿ ಕೆಲಸಗಳನ್ನ ಮಾಡತ್ತವ ಈ ರೀತಿ ಕೆಲಸಗಳ